ಲೋ ಹಾ ಆರಾಮಿದಿರೆ.
ಆರಾಮಿದಿವ್ ನೋಡವ್ವ ನೀ ಆರಾಮಿದ್ದಿ.
ಹ್ಮ್ ನಾನು ಆರಾಮಿದ್ದೀನಿ.
ಹೌದಾ ಏನ್ ಮಾಡಿದ್ರಿ ಅಡ್ಗಿ ಊಟಕ್ಕ
ಅಡ್ಗಿ ರೊಟ್ಟಿ ಪಲ್ಲೆ ರಾಜ್ಗಿರಿ ಪಲ್ಲೆ ಹ್ಮ್ ನೀ ಬಂದಾಗ ನೀನ್ ನೀ ಮಾಡಿದ್ದಲ್ಲವತ್ತ ಅದ್ರಂಗ್ ಮಾಡೀವ್ ನಾವು ರಾಜ್ಗೀರ್ ಪಲ್ಲೆ.
ರಾಜ್ಗಿರ್ ಪಲ್ಲೆ ಚಲೋ ಆತದಲ್ಲ ಕೆಂಪ್ ರಾಜ್ಗಿರಿ
ಹಾ ಕೆಂಪು ರಾಜ್ಗಿರಿ ಚಂದ್ ಮಾಡಿದ್ದಿ ನೋಡ್ ನೀನು ಉಳ್ಳಾಗಡ್ಡಿ ಅದು ಎಲ್ಲಾ ಕಟ್ ಮಾಡಿ.
ಹೌದು ನಾ ಉಳ್ಳಾಗಡ್ಡಿ ಹಾಕಿನ್ ಮಾಡ್ತೀನ್ ರಾಜ್ಗಿರಿ.
ಹಾ
ಚಂದ ಆಗ್ತದದು ಅಂದ್ರೆ ಬಾಳ ಟೇಸ್ಟ್ ಬರ್ತದ್ ಅದ್ ಹುರ್ಕೊಂಡು
ಹ್ಮ್ ರೊಟ್ಟಿ ಪಲ್ಲೆ
ಹ ರೊಟ್ಟಿ ಜೋಡಿನೇ ಚಲೋ ಆಗ್ತದದು.
ಹ್ಮ್
ಹೌದು ಅವ್ರು ಬಾಡಿಗಿ ಹೋಗ್ಯಾರ ಬೆಂಗಳೂರಿಗ್ ಹೋಗ್ಯಾರ ಅವ್ರು.
ಹ್ಮ್ ಆರಾಮದಾರ
ಆರಾಮ್ ಇದಾರ ಅವರು ಅವ್ರಿಗ್ನು ಒಂದ್ ದಿವ್ಸ ಮನ್ಯಾಗ ಇರ್ಬೇಕಂದ್ರೆ ಒಂದಿಲ್ಲ ಒಂದ್ ಬಾಡಿಗೆ ಬರ್ತಿರ್ತಾವ.
ಹ್ಮ್ ಚಲೋ ಅದವ
ಹೋಗ್ತಿರ್ತಾರೆ ಅವ್ರಿಗೂ ರೆಸ್ಟ್ ಬೇಕಲ್ಲ ಗಾಡಿ ದಿನ್ ತಿ ನಡೆಸಿ ಅವ್ರಿಗುನು
ಹ್ಮ್ ಬಂದೇ ಇಲ್ಲಲ್ಲ ಈ ಕಡ್ ನಮ್ಮ್ ಮನಿ ಕಡೆ.
ಇಲ್ಲ ಬರೋದಾಗಿಲ್ಲ ಈ ಹುಡುಗರು ಸ
ಹ್ಮ್ ಶಾಲಿ ಒಂದ್ ಚಾಲು ಆಯ್ತಂದ್ರೆ ಎಲ್ಲಿ ಹೋಗೋದಾಗಲ್ಲ.
ಎಲ್ಲಿ ಹೋಗಕ್ಕ ಆಗಲ್ಲ ಮಕ್ಳಿಗೆ ಅಡಗೆ ಮಾಡ್ಬೇಕು ಮತ್ತ ಹೋಮ್ ವರ್ಕ್ ಮಾಡಿಸ್ಬೇಕು.
ಇದು ಮನೆದೊಂದ ಕೆಲ್ಸ ಹಿಂಗೆ ಆತಾವ.
ಹೌದು ಹ್ಮ್ ನಿಮ್ಮತ್ತೆ ಅವ್ರ್ ಆರಾಮ್ ಅದಾರ.
ಹ್ಮ ಆರಾಮದಾರ ಅನ್ನ ಸಾರು ಮಾಡಿದ್ದೆ
ಹಾ
ಬಜ್ಜಿ ಬೇಡುದ್ರು ನನ್ ಮಕ್ಳು.
ಹ್ಮ್
ಆ ಪಾಲಕ್ ಪಲ್ಯ ಹಾಕಿ ಅದು ತರಕಾರಿ ಕಟ್ ಮಾಡಿ ಬಜಿ ಮಾಡಿದ್ದೆ ನಾನು
ಹ್ಮ್
ಆ ಚಲೋ ಆಗಿತ್ತು.
ಬಜ್ಜಿ ಮಾಡಿದ್ದ್ಯಾ ಹ್ಮ್ ಹ್
ಹ ನಾವ್ ಪಾಲಾಕ್ ಬಜ್ಜಿ ಮಾಡಿದ್ದೆ ನಾನು ಹೊರ್ಗಡೆದಿಂದ ತರಂಗಿಲ್ಲ ನಾನು ಸ್ವಲ್ಪ ಸಣ್ಣು ಮಳಿ ಬರಾಕತಿತ್ತಲ್ಲಾ ಆ
ಹೌದು ನಿನಗೂ ಆಗಿ ಬರಲ್ಲಲ್ಲ ಅದು.
ಹೊರಗಡೆ ತರಲ್ಲ ನಾವು ಏನು.
ಹ್ಮ್ ಅದೇ ಬಜ್ಜಿಯ ಅದು ನೀವ್ ಹೊರಗಿಂ ತಿಂದ್ರುನು ಆಗಿ ಬರಲ್ಲ ಮನ್ ಆಗಿದ್ದ ತಿಂದ್ರೆ ಏನಾಗಲ್ಲ ಎನ್ ನಿನ್ಗ.
ಎನಿಲ್ಲ ಅದು ಎಣ್ಣೆ ಸರಿ ಇರಂಗಿಲ್ಲ ಅಲ್ಲ ಹೊರಗಡೆದು. ಹಿಂಗ ಆಗ್ ಬರಂಗಿಲ್ಲ.
ಹ್ಮ್ ನಿಮ್ಮ ಮಮ್ಮಿಯವ್ರು ಕಾಲ್ ಮಾಡಿದ್ರ.
ಮಾಡ್ತಾರ ಅವ್ವರ್ ಕಾಲ್ ಮಾಡ್ತಾರ ಅವರು ನಿನ್ನೆ ಸ್ವಲ್ಪ ಗ ಹುಷಾರಿಲ್ಲ.
ಹ್ಮ್
ಅವ್ನಿಂಗ್ನು ಅಂಗಡ್ಯಗ್ ಕುಂತಿ ಹೀಟ್ ಆಗಿ ಅವ್ನಿಗ್ನು ಸಲೈನ್ ಹಚ್ಚಿದ್ರಂತ.
ಹೌದಾ
ಹ್ಮ ಆತರ ಮನ್ಯಾಗ ಏನಾರ ತವ್ರು ಮನೆಯ ಆಗ್ಯದ ಆಗದಂದ್ರೆ ಮನ್ಸಿಗ ಒಂತರ ಬೇಜಾರ ಇಸ್ಬಬಿಡ್ತ್
ಆತದ್ ಆತದ್ ಮಾತ್ ಏನ್ ಮಾಡ್ತಯವ ದೂರ್ ಇರ್ತಿವಲ್ಲಾ.
ದೂರ್ ಇರ್ತೀವೀ. ಸ್ವಲ್ಪ ಆರಾಮದಾರ ಅವರು ಆರಾಮದಾರ.
ಒಂದೇರಡ್ ದಿನ ಬಾ ಅಂತ ಹೇಳ್ಬೇಕು ಊರಿಗೆ.
ಹೇಳ್ದ ನಾನು ಅಂಗ್ಡಿಯ ಗಿರಕಿ ಅದ್ ಇರ್ತಾವಲ್ಲ ಅವ್ರಿಗುನು ಬಿಟ್ಟ ಬರಕ್ ಆಗಲ್ಲ. ಅವನ್ ನೋಡ್ ಅಷ್ಟೇ ಆರಾಮಿಲ್ಲ ಅಂತಂದ್ರೆ ಎರಡ್ ಸೆಲೇನ್ ಹಚ್ಕೊಂಡ್ ಮತ್ತೆ ಹೋಗಿ ಅಂಗಡೆಗೆ ಕುಂತಾನೆ ವ್ಯಾಪಾರ ಮಾಡ
ಹೌದವ್ವ ಸುರಾಜ್ ಅರಮದಾನ.
ಆರಾಮದಾನ ಅವನು ಆರಾಮದಾನ.
ಹ್ಮ ಹೆಂಗ್ ನೆಡದದ ಅಂಗಡಿ ಅದು.
ಅಂಗಡಿ ಚಲೋ ನಡದೈತಿ, ಈಗ ಶಾಲಿ ಸ್ಟಾರ್ಟ್ ಆಗ್ಯದಲ್ಲ ಶಾಲಿ ಬಾಜುಕಿ ಐತಿ ಅಂಗಡಿ.
ಹಾ ಹುಡುಗರು ತಗೊಂಡ ಹೋಗುದೇ ಹೋಗುದೆ. ಇಟು ಇಟು ಇಟ್ಟು ಇಟ್ಟು ಬರ್ತಾವಲ್ಲಿ ಹುಡುಗರು.
ಪ್ರೈವೇಟ್ ಸ್ಕೂಲ್ನಾಗ ಮಕ್ಳು ಕಡಿಮೆ ಆಗ್ಯಾವಂತ ಈಸಲ.
ಹೌದಾ
ಹ ಎಲ್ಲ ಮಕ್ಳು ಸ್ವಲ್ಪ ಬೇರೆ ಈಗ ಗೋರ್ಮೆಂಟ್ ಇಂದ ಸೌಲಭ್ಯಗಳು ಜಾಸ್ತಿ ಆಗ್ಯಾವ.
ಹ್ಮ
ಇಲ್ಲಿಯಾಗಿ ಮಕ್ಕಳಿಗೆ ಗೋರ್ಮೆಂಟ್ ಸ್ಕೂಲಿಗೆ ಸೇರ್ಸಾರ ಜನ್ರು.
ಹ್ಮ ಇಲ್ಲ ಅಲ್ಲಿನ ಚೊಲೋ ಅದ ಸ್ಕಾಲರ್ಶಿಪ್ ಬರ್ತದ ಎಲ್ಲ ಚಂದದ ಇಲ್ಲಿ ಹುಣಸಗಿ ಚಲೋ ಇತ್ತು ನಿಮ್ ಚಿನ್ನಿಗ ಅಲ್ಲೇ ಗೋರ್ಮೆಂಟ್ ಸಾಲಗ್ ಇಲ್ಲೇ ಹಚ್ಚು ನೆಕ್ಸ್ಟ್.
ಅದೇ ಅಷ್ಟೇ ಮಾಡ್ಬೇಕು ಹೈ ಸ್ಕೂಲ್ ಬರ್ತಾಳಲ್ಲ ಅಕಿನು. ಪ್ರೈಮರಿ ಬರ್ತಾಳ ಆ ಟೈಮ ಏನೋ ನೋಡ್ಬೇಕ ಆ ಕ್ಕಂತ
ಹಾ ಹಚ್ಚು ರಗಡ ಈಗ ಏನು ಬಸ್ ತಿರುಗಾಡ್ತವು.
ಹೌದ ಹೌದು
ಫಾಸ್ ಗೀಸ್ ಮಾಡ್ಸಿ ಕಳತಕತ್ತತ್ತ ಇಲ್ಲಾ ಹಾಸ್ಟಲ್ಗ ಹಾಕಕತ್ತೆ ಮತ್ತ ಏನ್ ಮಾಡ್ತಿ.
ಹೌದು ಅಂದ್ರೆ ನಮ್ಮ ಊರಾಗ ಸ್ವಲ್ಪ ಅಷ್ಟೊಂದ ಸ್ಕೂಲು ಇದು ಇಲ್ಲ.
ಹ್ಮ್ ಚಲೋ ಆದವು. ಗೋರ್ಮೆಂಟ ದಾಗ ಚಂದ ಹೆಳಿ ಕೊಡ್ತಾರ ಎಲ್ಲಾ.
ಈಗಿನ ಕಾಲಕ್ಕೆಲ್ಲ ಚಲೋ ಹೇಳಕತ್ತಾರೆ ಅವಾಗ ಹಿಂದ ಈಗ ಲಾಷ್ಟ ಏನೋ ಕಳದ ಹೋದ ಇಯರಗೋಳು ಅದಾವ ಅಲಾ ಅವಾಗ ಸರಿ ಇರ್ಲಿಲ್ಲ ಈಗೆಲ್ಲ ಬಾಳ ವರ್ಕ್ ಮಾಡ್ಬಿಟ್ರ ಗೋರ್ಮೆಂಟ್.
ಹ್ಮ್ ಹ್ಮ್ ಹ್ಮ್ ಟೀಚರ್ಸು ಶಾಣೆ ಅದಾರ ಈಗ.
ಶಾಣೆ ಅದಾರ ಅದ್ರಾಗ. ಗೋರ್ಮೆಂಟ್ ಇಂದ ಕಲ್ತ ಬಂದ ಬಿ. ಎಡ್ ಅದ ಆಗಿದ್ದು ಗೋರ್ಮೆಂಟ್ ಅಪಾಯಿಂಟ್ಮೆಂಟ್ ಆದವ್ರ.
ಹ ಅವ್ರು ಬಾಳ ಶಾಣೆ ಇರ್ತಾರ ಅವರು.
ಹ್ಮ್ ಇವ್ರ ಏನ ಇರ್ತಾರಲ್ಲ ಗೆಸ್ಟ ಟೀಚರ್ಸ್.
ಹಾ ಅವ್ರದೆ ಸ್ವಲ್ಪ್ಅವರು ಚಲೋ ಇರ್ತ ಸಣ್ಣ ಕ್ಲಾಸಿಗೆ ಬೆಸ್ಟ್ ಅವ್ರು.
ಹಾ ಅದಕ್ಕ ಮಕ್ಕಳ ಜೊತೆಗೆ ಹೊಂದಾಣಿಕೆ ಆಗಕ ಸ್ವಲ್ಪ ಕಷ್ಟ ಅನಸುತ್ತೆ. ನಮ್ಮಮಕ್ಕಳಿಗೆ ಹಂಗಾಗಿ ಮತ್ತೆ ಏನಿಲ್ಲ ನೋಡ ಮತ್ತೆ. ನಿಮ್ಮ ಅಣ್ಣ ಆರಾಮ್ದಾರ ಅವ್ರದಂಗ ನಡದೈತಿ
ಹ ಅವ್ರದುು ನಡ್ದದ ನಮ್ ಮಕ್ಕಳ ಜೊತೆನೆೇ ಅವು ಹುಡ್ಗರ್ ಬರ್ತಾವ ಸಾಲಿಗ್ ಹೋಗತಾವ ಬಸ್ಸಿಗೆ ಹತ್ತಸ್ತಾವ ಹ
ಹಾ ಹಾ
ನಮ್ ಇದಕೇ ಹೋಯ್ತವು ನಮ್ ಹುಡುಗರವು ಎಲ್ಲಾ ಒಂದೇ ಓ್ತವು
ನಿನ್ ಮಕ್ಳು ನಿಮ್ಮ ಅಣ್ಣನ ಮಕ್ಕಳು ಒಂದೇ ಸ್ಕೂಲಿಗೆ ಹೋಗ್ತಾರೆನ್
ಅವಕ್ಕಿನೂ ಬುತ್ತಿ ಮಾಡಿ ಕಡ್ತಾಳ ನಾವು ಬೇರೆ ಬುತ್ತಿ ಮಾಡಿ ಕಡ್ತೀವಿ
ಹತ್ರ ಆಗ್ತದ ನಿಮಗೆ ಅವರಿಗೆ
ಓಸು ಹುಡುಗರು ಒಂದೇ ಕಡೆ ಆತವ ಅಂತ ಕಳಸ್ತೀವಿ ಆಕಿನು ಮುಂಜಾನೆ ದೋಸೆದು ಮಾಡಿ ಕಟ್ಟ ಇಡ ನಾವು ಪಾಲಕ್ ರೈಸ್ ಅದು ಇದು ಮಾಡಿ ಕಟ್ಟೀವಿ
ಹ್ಮ್ ಹ್ಮ್ ಹ್ಮ್ ಚಲೋ ಆಯ್ತಾ ಬೆ ಬೆ ಅವರು
ಹ್ಮ್
ಬೆಳಗ್ ಎಷ್ಟ ಗಂಟೆಗೆ ಹೋಗ್ತಾರ
ಆ ಸೇ ಎಲ್ಲ ಒಂಬತ್ತಕ್ಕೆ ಒಂಬತ್ತ ಅನದ್ರಾಗ ರೆಡಿ ಇರ್ತಾರ
ರೆಡಿ ಇರ್ತಾರೆನ್ನು ಬರೊದು ನಾಲ್ಕ ಗಂಟೆಗೆ
ಹಾ ನಾಲ್ಕ್ ಗಂಟೆಗೆ ಸಾಯಂಕಾಲ ನಾಕ್ ಗಂಟೆಗೆ ಬರ್ತಾರ
ಅ ಸರಿ
ನಿಮ್ ಹುಡುಗರು
ನಮ್ ಹುಡುಗರು ಒಂಬತ್ತವರೆಗ ಅದು ಹೋಗ್ತಾರ ಮತ್ತೆ ಮಧ್ಯಾಹ್ನ ಅಲ್ಲೇ ಊಟ ಮಾಡ್ತಾರ ಗೋರ್ಮೆಂಟ್ ಸ್ಕೂಲ್ಗ
ಹ್ಮ್
ಒಂದುವರೆಗ ಊಟಕ್ ಬಿಡ್ತಾರ
ಹ್ಮ
ಆ ನಾಲ್ಕೂರಿಗದು ಬರ್ತಾರ ಅವರು ನಾಲ್ಕವರೆಗೆ ಅವ್ರಿಗೆ ಒಂದ್ ಸ್ವಲ್ಪ ಈಗ ನನ್ ಮಗಳಿಗೆ ಕಬಡ್ಡಿ ಕಲ್ಸಕತ್ತಾರೀಗ
ಹೌದಾ ಮಾಡತಾವಾ
ಆಡ್ತಾಳ ಆಕಿನ್ನೆ ಅದ್ರಾಗ ಸೇರ್ಕೊಂಡಳ ಅಂತ ಇರ್ಲಿ ಒಂದ ಯಾವ್ದ ಯಾದಾದ್ರೂ ಕ್ರೀಡೆಯಲ್ಲಿ ಸೇರ್ಲಿ ಅಂತ ಹೇಳಿ ನಾನು
ಹೌದೌದೌದು
ಹ ನಾಲ್ಕುರಿಯಿಂದಐದು
ಆಟ ಆಡನು ಭಾಷಣ ಅದು ಮಾಡಂತ ಕಲಿ ಪ್ರಾಕ್ಟೀಸ್ ಮಾಡನು
ಹೇಳ್ಕೊಡ್ತಾರೆ ಎಲ್ಲ ಮಕ್ಕಳಿಗೆ ಈಗ ತಗೋತಾ ಇದಾರೆ ಯಾರು ಒಲ್ಲ ಅಂತಾರಂದ್ರೆ ಬಿಡಂಗಿಲ್ಲ ಮಕ್ಳಿಗೆ ಒಂದೊಂದು ಪ್ರೋತ್ಸಾಹ ಕೊಟ್ಟು ಹೇಳ್ಕೊಡಕತ್ತಾರ
ಹ್ಮ್ ಹ್ಮ್ ಅದೇ ಮಾಡ್ಲಿ ನಿನ್ ಮಗ
ಆ ನನ್ ಮಗ ಇನ್ನ ಏನಿಲ್ಲ ಇನ್ನ ಏನು ಹೇಳಿಲ್ಲ ಇವಳಿಗೆ ತಗೊಂಡಿದಾರಂತೇ.
ಹು. ನಮ್ಮ ಹುಡ್ಗರು ಹಾಡ್ತಾವು ಭಾಷಣಾ ಅದು ಮಾಡಕ್ ಇಷ್ಟ ಅವ್ರಿಗೆ. ಹಾ ಮ್ಯಾ ಹು ಹು ಮಾಡ್. ತಾರಾ ಆಮೇಲೆ ಆಟ ಆಡ್ತಾರಾ ಅಲ್ಲಿ ಸ್ಕೂಲ್ನ್ಯಾಗು ಹು. ಎಲ್ಲದರಗು ಭಾಗವಹಿಸ್ತಾರ ಅದಕ್ ನಿಮ್ಮ. ಹು ಪ್ರಥಮಗೂ ಹೇಳು.
ಮಾಡ್ತಾನ ಅವನು ಸ್ವಲ್ಪ ಅವನೇ ಸ್ವಲ್ಪ ಡಲ್ಲದಾನ. ಆ ಇವಳು ಹು ಸ್ವಲ್ಪ ಅಂದ್ರೆ ಸ್ಲೋ ಅದಾನೆ ಮಾಡ್ತ. ತಾನ ಆದ್ರೆ ಸ್ಲೋ ನಿಧಾನವಾಗಿ ಮಾಡ್ತಾನವಾ.
ಸಣ್ಣವ ಅದನಲ್ಲಾ ಮತ್ ಬರ್ತಾ ಬರ್ತಾ ತಾನೇ ಚಲೋ ಅಕ್ಕಾನ.
ಅಷ್ಟೇ ಅಷ್ಟೇ ಕೆಲವೊಂದ ಮಕ್ಕಳು ಇದ್ದಂಗ ಇರಂಗಿಲ್ಲಲ್ಲ ಕಿರಣಾ. ಮಕ್ಳು ಜಲ್ದಿ ಹೇಳ್ಕೊಟ್ರೆ ಹೀಡ್ಕೊಂತಾರಾ ಕೆಲವೊಂದ್ ಮಕ್ಳು ಹುಟ್ಟಿರ್ತಾವ್.
ಹು ಅದನ್ನೇ ಬರ್ದ್ ಬರ್ದ್ ಬರ್ದ್ ಬರ್ದು ತೋರ್ಸಂತ ಹೇಳ. ದು ಆಮೇಲೆ ಬರ್ದದ್ದನ್ನೇ ಓದೋದು ಹಿಂಗೆ ಮಾಡಿ. ಮಾಡಿ ಮತ್ತ ಇದ ಅಕ್ಕಾವ. ನೀ ಖಾಲಿ ಕೂಡಕೆ ಬಿಡ್ಬೇಡವ್ರಿಗ ಜರಾ ತಗೋ ಸಂಜೆ ಕಡೆ ಮುಂಜೇನೆ.
ಇಲ್ಲ ಅವರು ಮಾಡ ಹೋಮ್ ವರ್ಕ್ ಅದು ಮಾಡ್ತಿತಿರ್ತಾರಾ ನಂದು ಅಡಗೆ ಆದ್ಮೇಲೆ ಸಾಯಂಕಾಲ ಅಡಗೆ ಆದ್ಮೇಲೆ ನೋಡ್. ತ್ತಿನಿ ನಾನು ಅವ್ರ ಏನ್ ಮಾಡ್ಯಾರ ಏನಿಲ್ಲ ಅಂತ ಹೇಳಿ. ನೋಡ್ತಿರ್ತೀನಿ ನಾನು ನಿನ್ ಮಕ್ಳು ಹೋಮ್ ವರ್ಕ್. ಮಾಡ್ತಾರಿಲ್ಲ ಅವರು.
ಅಓ ಮಾಡ್ತಾರಾ ಮುಂದ್ ಕುಂದರ್ಸಿ ಮಾಡಿಸಸ್ತೀನಿ.
ನಿನ.
ನಾವು ಏನಾರ ಮೊಬೈಲ್ ಕೈ ಹಿಡದ್ವಿ ಅಂದ್ರ ಮಾಡಲ್ಲ ಅವರು ಮೊಬೈಲ್ ಆ ಕಡೆ. ದೂರ್ ಇಟ್ಕೆ ಮಾಡ್ಕೋತ್ ಕುಂದಿರ್ತಿವಿ ತಾವು ಮಾಡ್ತಾರ ಅವಾಗ.
ಹೌದು ಮಕ್ಳಿಗೆ ಏನ.
ಏನು ಹು ಈಗ ಅದ್ರಾಗ ಮೊಬೈಲ್ ಬಂದು ಹುಚ್ಚ ಆಗ್ಯದ ಈಗ ಒಟ್ಟೆ ಮೊಬೈಲ್ ಕೊಡಲ್ಲ.
ಹೌದು.
ಫೋನ್ ಬಂದ್ರು ಕೊಡಲ್ಲ ಹು ಅದಕ್ಕೆ ಡಿಸ್ಟಾಫ್ ಆತದಂತ ಅದೇ ಕುಂತು ಓದಸ್ತಿವಿ.
ಓದಸ್ಬೇಕು ಮಕ್ಳಿಗೆ ಒಂದ್ತಾಸು ಬೆಳಿಗೆ ಏನಾದ್ರು ಓದೋದ್ ಮಾಡ್ತಾರಾ.
ಹಾ ಮಗ್ಗಿಗಳು ಅಂತವು ಓದಂತ ಹೇಳು. ಮಗ್ಗಿ ಎಲ್ತನ್ ಬರ್ತಾವ್ ನಿಮ್ ಚಿನ್ನಿಗೆ.
ನಮ್ಮ ಚಿನ್ನು ಈಗ ತಟ್ಟಿ ತನಾ ಹೇಳ್ತಾಳ ಅವ್ಳು.
ಹು ಹು.
ತರ್ಟಿ ತನಾನು ಹೇಳತಾಳ ಯಾಕಂದ್ರ ಅಕಿ ನವೋದೇ ಅಟೆಂಡ್ ಆಗ್ತಿದ್ಲಲ್ಲ ನೋವದೇ ಸಾಲಿಗೆ ಹೋಗ್ತಿದ್ಲು.
ಹಾ ಆ.
ಹಾ ಮಗ್ಗಿ ಅವ ಎಲ್ಲಾ ಹೇಳ್ತಿರ್ತಾಳ. ಅವ್ರ ತಮ್ಮಗನು ಹೇಳ ಕೊಡ್ತಾಳ.
ತನಕಾ ಓದ್ತಾಳಾ.
ಹು.
ಇನ್ನ ಸಾಣದದಲ್ಲ ಇವ ನಮ್ಮ ಶ್ರೇಯಸ್ನು ನು ಅದಾನ ಹದನಾರತನ ಅಷ್ಟೇ ಓದ್ತಾನ. ಅಕ ಸಣ್ಣಾಕಿ ಚಿಟಮೀನೆ ಅದನ್ನ ಎಂಟ ಎಂಟು ತನ ಓದ್ತತ್ತಾಳ.
ಏಂಟಿರ್ತಾನ ಇಲ್ಲ ನಮ್ಮ್ ಮಗಳು ಅದಳಲ್ಲ ಅವ್ರ ತಮ್ಮಾಗ ಹೆಳ್. ಕೊಡ್ತಿರ್ತಾಳ ನೀನ್ ಹೇಳ್ತಿ ನಾನನ್ ಹೇಳ್ತಿ ಅಂತ ಅವ್ರವ ದೆ ಕಾಂಪಿಟೇಷನ್ ಮಾಡ್ಕೊಂಡು ಚಾಲೆಂಜ್ ಮಾಡ್ಕೊಂಡು
ಬುಕ್ಕ ಸಾಣ್ಣದ ಒಂದ್ ಬುಕ್ಕ ಇತ್ತು ಎಕ್ಸಲೆಂಟ್ಗ್ ಬಿಟ್ಟಿದ್ವಲ್ಲ ಅವಾಗೆ ಬುಕ್ಕ ತಗೊಂಡಳ ಅದನ್ನೇ ತಳ ಒಂದ್ ದಿನದಾಗ ಕಂಪ್ಯೂಟರ್ನಾಗ ಇದು ಮಾಡಿಸಿದ್ವಿ ಜೆರಾಕ್ಸ್
ಹೌದು
ಅದನ್ನೇ ಓದ್ತಾರ ನೀನು ಅದೇ ತರಾನೇ ಮಾಡ್ಸು
ಮಾಡಿಸಬೇಕು ಮಕ್ಳಿಗೆ ಅದೇ ತರ
ಅವ್ರು ಎಲ್ಲಿ ಕುಂತಿರ್ತಾರದ್ರ ಕೈಯಾಗಿ ಹ ಇಡ್ಕೊಂಡು ತಿರ್ಗಾಡ್ಕೋತ ಓದ್ತಾರ
ಆಹ ಮಿನಿ ಬುಕ್ ಐತೆನಾ ಸಣ್ಣದಾಗಿ
ಹಾ
ಮಿನಿ ಪುಸ್ತಕ ಅಂತೇಳಿ ಬರತ್ತಲ್ಲಾ ಸ್ಕೂಲ್ ಕೊಟಾರೇನು
ಹ್ಮ್ ಅಲ್ಲೇ ಬಂದಿದ್ವು ತಗೊಂಡಿದ್ವಿ ಹತ್ತತ್ ರೂಪಾಯಿ ಕೊಟ್ಟು
ಹೌದೌದು ಅಂದ್ರೆ ಮಗ್ಗಿ ಓದ್ಕೊಳಕ ಏನದು
ಹ್ಮದ ೋಗ್ಬೇಕತಿತ್ತಲ್ಲ ಅಲ್ಲಿ ಆ ಬಗ್ಗೆ ಅಷ್ಟೇ ಷ್ಟೆ ಬುಕ್ಕ ಅದ ಸಣ್ಣದ ಇತ್ತದು
ಹಾ ಹಾ ಇಲ್ಲ ಅವಾಗೆಲ್ಲ ನಾವವು ಕಲಿಬೇಕಾದ್ರರು ಬರ್ತಿದ್ದು ಅಂತವೆೆಲ್ಲಾ
ಹ್ಮ್
ಹ್ಮ್ ಸ್ಕೂಲ್ ನಾಗ ಬರ್ತಿದ್ದು
ಹೌದು ಹಾ ತಗೋಬೇಕು ಸೋ ಆಟಾಡವು ಎಲ್ಲಾ ತೋತಿದ್ವಿ ನೀನು ತೋತಿದ್ದೆ
ಹಾ ತಗೋತಿದ್ದೆ ನನ್ಗ ಅದನ್ನ ನೆನ್ಪ ಐತಿ ನನಗಾನ
ಹಾ ಹಾ ನಲವತ್ ರೂಪಾಯಿದು ಕೊಡ್ ತೊ್ಬೇಕ ಈಗನು ಅದಾವ ಇಲ್ಲಿನು ನಲ್ವತ್ ರೂಪಾಯ್ ಕೊಡ್ ತಗೋರಿ ಅಂತೇಳ್ತ
ಇವಾಗ ಇವಾಗ ವಿಭಿನ್ನ ತರಗಳ ಬರ್ತಾವ ಈಗಂತರ್ದ ಆಷ್ಟಂತೆ ಸರಿ ತಗೋಮ್ಮ ನಾನು ಹೇಳ್ತೀನ ಮಕ್ಳಿಗೆ ಹೋದಂತ ಹ ಮತ್ತೆ ಮಾಡು ಕಾಲ್ ಆಮೇಲೆ
ಹಾ ಮಾಡ್ತೀನಿ ನಾಳೆರ ಯಾವಾಗರೆ ಮತ್ತ ಟೈಮ್ ಸಿಕ್ಕಾಗ ಮಾಡ್ತೀನಿ
ಸರಿ ಸರಿ ಸರಿ ಾಂಕ್ಸ್ ಹಾಂ ಓಕೆ ಬಾ